ನಮಸ್ಕಾರ ಹೇಗಿದ್ದೀಯಾ
ನಾನ್ ಚೆನ್ನಾಗಿದ್ದೀನಿ ನೀವ ಹೋಗಿದ್ದೀರಾ
ನಾನು ಚೆನ್ನಾಗಿದ್ದೀನಿ
ಏನ್ ಊಟ ಆಯ್ತಾ
ಇನ್ನುೂ ಇಲ್ಲ ನೀವ್ ಮಾಡುದ್ರ ಹ್ಮ
ನ
ಹೌದಾ
ಹೌದು
ಹ್ಮ್ ಮತ್ತೆ ಏನ್ ಸಮಾಚಾರ
ಕೇಳಿ ಏನಾದ್ರು
ಹ್ಮ್ ಇಂದು ನಾವು ದೀ ದೀಪಾವಳಿ ಬಗ್ಗೆ ಮಾತಾಡುವ ಹಪಿ ತಿನ್ ಹ ಕ ಹ
ಎಂತ
ಇದನ್ನು ಬೆಳಕಿನ ಹಬ್ಬ ಎಂದು ಕರೆಯುತ್ತಾರೆ ಈ ಹಬ್ಬ ಬೆಳಕಿನ ಅಜ್ಞಾನದ ಮೇಲೆ ಜ್ಞಾನದ ಮೇಲೆ ಒಳ್ಳೆಯದರ ಇ
ನ
ಗಳಲ್ಲಿ ವಾಸಿಸುವ
ಅ ಅಪ್ಪ ಹೌದಾ ದೀಪಾವಳಿ ಎಂಬ ಹೆಸರಿನ ಅರ್ಥವೇನು
ದೀಪಾವಳಿ ಎಂಬ ಪದವು
ಹ
ಎಂಬ ಎರಡು ಪದಗಳು
ಹ್ಮ
ಮತ್ತು ಹಾವಳಿ ಸಾಲು
ಅ
ಮನೆ ದೇವಸ್ಥಾನಡ ಹಾಗಾಗು ಬೀದಿ. ದೀಪಗಳನ್ನು ಹ. ಬೆಳಗ್ಗೆ ಇದನ್ನು ದೀಪಾವಳಿ ಎಂದು ಕರೆಯುತ್ತಾರೆ.
ಹ್ಮ್ ದೀಪಾವಳಿಯನ್ನು ಯಾವಾಗ ಆಚರಿಸುತ್ತಾರೆ.
ದೀಪ್.
ಹ ಹ.
ವ ಎಂದು ಆಚರಿಸಲಲಾಗುತ್ತದೆ. ಇನ್ನು ಐದು ತಿಂಗಳು ಹಬ್ಬ ಬಂತು ಪ್ರತಿಯೊಂದು ದಿನಕ್ಕೂ ಮಹತ್ವ ಮತ್ತು.
ಹ್ಮ
ಹ ಹಾ
ಮೊದಲ ಮೊದಲ ದಿನ ಧನ್ ಧನತ್ರಯ. ಯೋಧಷಿ ಈ ದಿನ ಧನ್ವಂತರಿ. ದೇವರನ್ನು ಹಾಗೂ ಲ ಲಕ್ಷ್ಮೀ ದೇವಿಯನ್ನು ಪೂಜಿಸುತ್ತಾರೆ ಹೊಸ ಪಾತ್ರೆಗಳ ಹೊಸ ಪಾತ್ರೆಗಳು ಚಿನ್ನ ಅಥವಾ ಬೆಳ್ಳಿಯ ವಸ್ತುಗಳನ್ನು ಖರೀದಿಸುವುದು ಶುಭವೆಂದು ನಂಬುತ್ತಾರೆ ಎರಡನೇ ದಿನ ನರಕ ಚತುರ್ ಚತುರ್ದರ್ಶಿ ಈ ದಿನ ಶ್ರೀ ಕೃಷ್ಣ ನಾನು ನರಕಾಸವನ್ನು. ಸಹರಿಸಿದ್ದಾರ. ನಂಬಲಾಗುತ್ತದೆ ಜನರು ಮುನ್. ಮುಂಜಾನೆ ಇನ್ನೂ ಹೆಚ್ಚಿ.
ಎಣ್ಣೆ ಹಚ್ಚಿ ಸ್ನಾನ ಮಾಡಾರೆ. ಮೂರನೇ ದಿನ ನಾನನ್ ಹೇಳ್ತೀನಿ ಕೇಳುವ.
ಹ್ಮ್.
ಮೂರನೇ ದಿನ ಮುಖ್ಯ ದೀಪಾವಳಿ.
ಚಿ ರಂಗೋಲಿ ಬಿಡಿಸಿಂಡ ತಿಂಡಿಗಳನ್ನು ಹಂಚಿ ಸಂಭ್ರಮಿಸ. ನಾಲ್ಕನೇ ದಿನ.
ಹ್ಮ ಹ್ಮ
ನ ಏ ನನ ತಿಿನಲ್ಲಿ ಆಚರಿಸ.
ಆ
ಬಾವಾಗಿ
ಹ್ಮ
ಅಕ್ಕ ತಮ್ಮ ಅಣ್ಣ ತಂಗಿಯ ಆಚರಿಸ
ಹೌದಾ ದೀಪಾವಳಿಯ ಹಿಂದಿನ ಪುರಾಣಿಕ ಕಥೆಗಳು ಯಾವ ಯಾವುವು
ಹಲ ಹಲವು
ಹ
ಹಲವು ಕಥೆಗಳು ಹೀಗೇ ಇರುತ್ತವೆ ಹಲವು ಕಥೆಗಳು ಉತ್ತರ ಭಾರತದಲ್ಲಿ ಶ್ರೀರಾಮನು ಹದ್ನಾಲ್ಕು ವರ್ಷಗಳ ವನವಾಸ ಮುಗಿಸಿ ರಾವಣನನ್ನು ಸ್ಮರಿಸಿ ಅಯೋಧ್ಯೆಗೆ ಮರಳ ದಿನದ ನೆನಪಿಗಾಗಿ ದೀಪಾವಳಿ ಆಚರಿಸುತ್ತಾರೆ ದಕ್ಷಿಣ ಭಾರತದಲ್ಲಿ ಶ್ರೀಕೃಷ್ಣನು ನರಕಾಸುರರನ್ನ ಸಂಹರಿಸಿದ ದಿನವವನ್ನು ಸ್ಮರಿಸುತ್ತಾ ಇನ್ನೊಂದು ನಂಬಿಕೆಯ ಪ್ರ ಕಾರ ಈ ದಿನ ಲಕ್ಷ್ಮೀ ದೇವಿಯು
ಹ
ಮತನದ ಸಮಯದಲ್ಲಿ ಪ್ರತ್ಯಕ್ಷಳಾದರಿಂದ ಹೇಳಲಾಗುತ್ತದೆ ಹ ಈಗ ದೀಪಾವಳಿಗೆ ಮು ಅ ಜನರೆ
ಮನೆಗಳನ್ನು ಸಂಪೂರ್ಣವಾಗಿ ಸ್ವಚ್ಛ ಸ್ವಚ್ಛಗೊಳಿಸುತ್ತಾರೆ ಗೊಡುಗೆಗಳನ್ನು ಬಣ್ಣ ಹಚ್ಚುತ್ತಾರೆ ಮನೆಗಳನ್ನು ತೋರಣ ಹೂವುಗಳು ದೀಪಗಳು ಮತ್ತು ವಿದ್ಯುತ್ ದೀಪಗಳಿಂದ ಅಲಂಕರಿಸುತ್ತಾರೆ ಹೊಸ ಬಟ್ಟೆಗಳನ್ನು ಖರೀದುತ್ತಾರೆ ಮಕ್ಕಳು ಮಕ್ಕಳು ಪಟಾಕಿಗಳನ್ನು ಖರೀದ ಖರೀದಿಸಲು ಉತ್ಸಾಹಕರಾಗುತ್ತಾರೆ ದೀಪಾವಳಿಯ ದೀಪಾವಳಿ ದಿನ ಯಾವ ರೀತಿ
ಹಾ
ಸಂಜೆ ಸಮಯದಲ್ಲಿ ಲಕ್ಷ್ಮೀ ದೇವಿ ಮತ್ತು ಗಣೇಶನಿಗೆ ವಿಶೇಷ ಪೂಜೆ ಮಾಡ ಕುಟುಂಬದ ಎಲ್ಲಾ ಸದಸ್ಯರಿ ಎಲ್ಲಾ ಸದಸ್ಯ ಸೇರು ಸೇರಿ ಆರತಿ ಮಾಡುತ್ತಾರೆ ದೇವರಿಗೂ ಹಣ್ಣು ಸಿಹಿ ತಿಂಡಿ ಮತ್ತು ಹೂಗಳನ್ನು ಅರ್ಪಿಸುತ್ತಾರೆ ಆಹ ಆರೋಗ್ಯ ಮತ್ತು ಸುಖಕ್ಕಾಗಿ ಪ್ರಾರ್ಥಿಸುತ್ತಾರೆ
ಹಾ
ಯಾವ ಯಾವ ಸಿಹಿ ತಿಂಡಿಗಳನ್ನು ತಯಾರಿಸುತ್ತೀರಾ
ಮೈಸೂರ್ ಪಾಂಕ್ ಲಡ್ಡು ಜಿಲೇಬಿ ಬಿ ಹೋಳಿಗೆ ಕಜ್ಜಾಯ ಕರಂಜಿ ಬರ್ಫಿ ಗುಲಾಬ್ ಜಾಮೂನ್ ಚಕ್ಕಲಿ ಕೋಡ್ಬಳ್ಳೆ ನಿಪ್ಪಟ್ಟು ಮುಂತಾದ ಹಲವಾರು ಸಿಹಿ ಮತ್ತು ವ್ವಾರದ ಕಿನಿಸ್ತುಗಳನ್ನು ತಯಾರಿಸುತ್ತಾರೆ ಇವುಗಳನ್ನು ಬಂದು ಬಳಗ ಮತ್ತು ನೆರೆಹೊರೆಯವರೊಂದಿಗೆ ಹಂಚಿಕೊಳ್ಳುತ್ತಾರೆ
ಮಕ್ಕಳು ದೀಪಾವಳಿಯನ್ನು ಏಕೆ ಇಷ್ಟು ಇಷ್ಟಪಡ್ತಾರೆ
ಹೊಸ ಬಟ್ಟೆ ಧರಿಸುವುದು ಸಿಹಿ ತಿಂಡಿಗಳಗಳನ್ನು ತಿನ್ನುವುದು ಬಂಧುಗಳನ್ನು ಭೇಟಿ ಮಾಡುವುದು ಉಡುಗೊರೆಗಳನ್ನು ಯುದು ಮತ್ತು ಬದ ಬೀಜಗಳನ್ನು ಸಿಡಿಸುವುದು
ಶುರ್ ಸ
ಹ ಆದ್ದರಿಂದ ಮಕ್ಕಳು ಈ
ಅವರು ಫೋನ್ ಮಾಡಿದ್ರು ಅವ ಹತ ಹಶು ಹಶು ಪಟಾಕಿಗಳು ಸಂತೋಷ ನೀಡಬಹುದು ಆದರೆ ಅವುಗಳಿಂದ ವಾಯು ಮಾಲಿನ್ಯ ಶಬ್ದ ಮಾಲಿನ್ಯ ಮತ್ತು ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತದೆ ಸಣ್ಣ ಮಕ್ಕಳು ವೃದ್ಧರು ಮತ್ತು ಪ್ರಾಣಿಗಳಿಗೂ ತೊಂದರೆಯಾಗಬಹುದು ಅದರಿಂದ ಕಡಿಮೆ ಪಟಾಕಿಗಳನ್ನು ಬಳಸುವುದು ಅಥವಾ ಬಳ ಬಳಸದೆ ದೀಪಾವಳಿಯಿಂದ ಹೋಗು ಪ್ರಾರ್ಥನೆಯೊಂದನೆ ಹಬ್ಬ ಆಚರಿಸುವುದು ಉತ್ತಮ ಪರಿಸರ ಸ್ನೇಹ ದೀಪ ದೀಪಾವಳಿಯನ್ನು ಹೇಗೆ ಆ ಚರಿಸಬಹುದು
ಮಣ್ಣಿನ ದೀಪಗಳನ್ನು ಬಳಸಬೇಕು ಕಡಿಮೆ ವಿದ್ಯುತ್ ಬ್ಳಸು ದೀಪಗಳನ್ನು ಅಳವಡಿಸಬೇಕು ಪ್ಲಾಸ್ಟಿಕ್ಲ
ನ ಎಲ್ಲ ಒ ಬರ್ತ್ತೆ ಯಾರ
ಮತ್ತು ಎಲೆಗಡೆರಿಸಬೇಕು ಪಟಾಕಿ ಮಾಡಬೇಕ ಏನ ಕಡಿಮೆ ಮಾಡಬೇಕು ಸಿಹಿ ತಿಂಡಿಗಳನ್ನು ಬಡವರಿಗೆ ಹಚಬೇಕು ಗಿಡಗಳನ್ನು ನ ಪ್ರಕೃತಿಯನ್ನುಬೇಕು
ಹೌದಾ
ದೀಪಾವಳಿಯಲ್ಲಕ್ಕೆ ಯಾವ ಸಂತೇಶ ಸಿಗುತ್ತದೆ
ದೀಪಾವಳಿಯು ಪ್ರೀತಿ ಶಾಂತಿ ಸಂತೋಷ ಸಹಕಾರ ಧನ ಕರುಣೆ ಮತ್ತು ಸತ್ಯದ ವಾರ್ಗದಲ್ಲಿ ನಡೆಯುವಂತೆ ನಮಗೆ ಪ್ರೇರಣ ನೀಡುತ್ತದೆ ಎಲ್ಲರೂ ಬದುಕಬೇಕು ಎಂಬ ಸಂದೇಶವನ್ನು ಸಹ ಸಾರುತ್ತದೆ ವಿದ್ಯಾರ್ಥಿಗಳಿಗಾಗಿ ನಾವು ದೀಪಾವಳಿಯನ್ನು ಹೇಗೆ ಆಚರಿಸಬಹುದು
ಹಿರಿಯರ ಆಶೀರ್ವಾದ ಪಡಿಬೇಕು ಪರಿಸರವನ್ನು ಕಾಪಾಡ್ಬೇಕು ಪಟಾಕಿಗಳನ್ನು ಸುರಕ್ಷಿತವಾಗಿ ಅಥವಾ ಸಾಧ್ಯವಾದರೆ ಬಳಸ ಅದೇ ಇರಬೇಕು ಬಡ ಮಕ್ಕಳಿಗೆ ಬಟ್ಟೆ ಸಿಹಿ ತಿಂಬಿ ಮತ್ತು ಪುಸ್ತಕ ಗಳನ್ನು ನೀಡಬೇಕು ಹಬ್ಬದ ನಿಜವಾದ ಅರ್ಥವನ್ನ ತಿಳಿದು ಮಾತಡಿಸಬೇಕು
ದೀಪಾವಳಿಯ ಮಹತ್ವವನ್ನು ಒಂದು ವಾಕ್ಯದಲ್ಲಿ ಹೇಳ
ದೀಪಾವಳಿ ಎಂದರೆ ಕೆಲವು ದೀಪಗಳನ್ನು ಹಚ್ಚು ಹಚ್ಚುವ ಹಬ್ಬವಲ್ಲ ಅದು ನಮ್ಮ ಜೀವನದಲ್ಲಿ ಜ್ಞಾನ ಪ್ರೀತಿ ಸತ್ಯ ಶಾಂತಿ ಮತ್ತು ಮತ್ತು ಒಳ್ಳೆಯ ತನದ ಬೆಳಕನ್ನು ಹರಡು ಹರಡುವ ಹಬ್ಬಗಳಿಂದ
ಹಾ ಬಹಳ ಚೆನ್ನಾಗಿ ವಿವರ್ತಿದ್ದೀಯಾ ತಿಂದು ದೀ ದೀಪಾವಳಿಯ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ದೊರೆಯಿತು
ಹ್ಮ್ ನನಗೂ ಸಂತೋಷವಾಯ್ತು ನಮ್ಮ ಸಂಸ್ ಕೃತಿ ಮತ್ತು ಪ್ರಾ ಪರಂಪರೆಯನ್ನು ಗೌರವಿಸಿ ಪರಿಸರ ಸ್ನೇಹಯಾಗಿ ಹಾಗೂ ಎಲ್ಲರೊಂದಿಗೆ ಸಂತೋಷವನ್ನು ಹೆಚ್ಚಿ ಕೊಂಡ ದೀಪಾವಳಿಯನ್ನು ಆಚರಿಸೋಣ
ಖಂಡಿತ ಎಲ್ಲರಿಗೂ ದೀಪಾವಳಿಯ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಪ್ರೀತಿ ಗೆಳತಿ
ಹ್ಮ್ ನನ್ ಕಡೆಯಿಂದನು ಎಲ್ಲರಿಗೂ ದೀಪಾವಳಿಯ ಹಬ್ಬಯ ಆರ್ಥಿಕ ಶುಭಾಶಯ
ಬೆಳಕಿನ ಈ ಹಬ್ಬ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಆರೋಗ್ಯ ಐಶ್ವರ್ಯ ಮ
ಆಶಿಸುತ್ತೇನೆ ಧನ್ಯವಾದಗಳು
ಹ್ಮ್ ಧನ್ಯವಾದಗಳು ಗೆತಿ ಹಬಲ್ ನಂಬರ್ ಫೋನ್ ಇರ್ರ್ವಲ್ಲ ಏನಾರ ಅರ್ಜೆಂಟ್ ಇದ